ಹಲೋ
ಹಲೋ
ಊಟಾ.
ಊಟ ಆಯ್ತು ನಿಮ್ದು.
ಒಂದ್ ಆಯ್ತು ಏನ್ ಮಾಡಿದೆ
ಹ ನಾವ್ ಹೊರಗ ಹೋಗಿದ್ವಿ ಚಿಕನ್ ಸಾಂಬಾರು ಬಿರಿಯಾನಿ ತಿಂದು ಬಂದ್ವಿ ನೀನು
ನಾನು ಹೊರಗೆ ಹೋಗಿದ್ದೆ ಎಗ್ ರೈಸು ಮೊಟ್ಟೆ
ನಿಮ್ಮ ಹೆಸರು
ಹ್ಮ
ನಿಮ್ ಹೆಸರು ಏನು
ನನ್ನ ಹೆಸರ ಕಿರಣ್ ಲಂಬಾಣಿ ಹಲೋ ಕೇಳ್ತಾ
ಕಿರಣ್ ಲಂಬಾಣಿ ನಾ ಹ ಕೇಳಿಸ್ತಿದೆ
ಹ್ಮ ಕಿರಣ್ ಲಂಬಾಣಿ ಅಂದ ಗಂಗಾವತಿ ಗಂಗಾವತಿ
ಹ
ಹ್ಮ್ ಗಂಗಾವತಿ ತಾಲೂಕು ಗಂಗಾವತಿ ಊರು ಜಿಲ್ಲೆ ಕೊಪ್ಪಳ ಪಿನ್ ಕೋಡ್ ಕೂಡ ಹೇಳಲ್ಲ ಐದನೂರ ಎಂಬತ್ತಮೂರು ಎರಡನೂರಾ ಇಪ್ ಇಪ್ಪತ್ತೇಳು
ಮತ್ತೆ ನಿಮ್ಊರ್ ಕಡೆ ಯಾವ್ದಾದ್ರೂ ಟೂರಿಸ್ಟ್ ಪ್ಲೇಸ್ ಯಾವ್ದೀರಿ
ನಮ್ಮೂರ್ ಕಡೆ ಟೂರಿಸ್ಟ್ ಪಲೇಸ್ ಅಂದ್ರೆ ನಮ್ಮ ಊರಿಂದ ಮೂವತ್ ಕಿಲೋಮೀಟರ್ ಹಂಪಿ ಐತಿ ನೀ ಹಂಪಿ ನೋಡ್ಬೇಕಂದ್ರ ಎರಡ ದಿನ ಬೇಕ್ ನಿಮಗೆ ಅಲ್ಲಿ ಹಂಪಿಯಲ್ಲಿ ನಿನಗೆ ವಿರೂಪಾಕ್ಷ ಹೊಸ ಹಂಪಿ ಹಳೆ ಹಂಪಿ ಅಲ್ಲಿ ವಿರೂಪಾಕ್ಷ ಟೆಂಪಲ್ ಮತ್ತೆ ಶಶ್ವ ಕಡ್ಲೆಕಾಳ ಗಣೇಶ ಕಲ್ಲಿನ ರಥ ರಾಣಿ ಬಾತ್ ಕೋಟ್ ಗೀಟ್ ಅಲ್ಲೆಲ್ಲಾ ಸ್ಟ್ರಕ್ಚರ್ಗ ಇಷ್ಟ ಹ
ನಾಣಿ ಬಾತ್ ಅಂದ್ರ ನ್ರಿ
ರಾಣಿ ಭಾತ್ ಅಂದ್ರೆ ರಾಣಿ ಸ್ನಾನ ಮಾಡೋದ ಇದು ಇರ್ತಲ್ಲ ಏನಂತಾರೆ ಅದ್ನು
ಅದೇ ಹಳೆ ಕಾಲ್ದಲ್ಲಿ ರಾಜರು ಹ್ಮ ರಾಜರುಸ ನಾಣಿಯವ್ರ ಸ್ನಾನ ಮಾಡಕ್ ಹ ಹ್ಮ್
ಹ್ಮ್
ಅದಕ್ಕೆಲ್ಲಾ ಕಟ್ಸಿದ್ರಿ ಏನ್ರಿ ನಿಮ್ ರಾಜು ರಾಣ.
ಹ್ಮ್ ಅವವಾಗಿನ ಕಾಲಕ್ಕೆ ಕಟ್ಸಿದ್ರು ರಾಣಿಗೆ ಅಂದ್ರೆ
ಹ್ಮ ಮತ್ ನೀವ ಏನ್ ಕಡಸ್ತಿರಿ.
ನಾವೇಏನು ಕಟ್ಸೊದಿಲ್ಲ ಹೇಳೋದ ಕೇಳ್ರಿ ಮೊದ್ಲು ಅಲ್ ರಾಣಿ ಬಾತ್ತ್ತು ಮತ್ ಮ ಆಗ ಊಟ ಮಾಡದ್ ಪ್ಲೇಟ್ ಗಳು ಇರ್ತಲ್ಲ ಕಲ್ಲಲ್ಲಿ ಕೆತ್ತಿರೋದು.
ಹ್ಮ್ಮ
ಕಲ್ಲಲ್ಲಿ ಕತ್ತಿರೋದೈಐತೆ ಅಲ್ಲಿಂದ ಮತ್ತೆ ನಿಮ್ಗೆ ಅಲ್ಲೇ ಸುರ ಒಂದ್ ಅರವತ್ತು ಕಿಲೋಮೀಟರ್ ರೇಡಿಯಸ್ ಇದು ಬರುತ್ತ ಅಂಜನಾದ್ರಿ ಬೆಟ್ಟ ಅಂಜನಾದ್ರಿ ಬೆಟ್ ದ ಮೇಲಿಂದ ನೀವು ನೋಡಿದ್ರೆ ಇಡೀ ಫುಲ್ ಹಂಪಿ ಕಾಣತ್ರಿ ಹಂಪಿ ತುಂಗಭದ್ರಾ
ಮತ್ತದ ಅದು ಕೊಪ್ಪಳದಲ್ಲಿ ಇರೋದಂತಾರಲ್ರಿ ಹಂಪಿಂದ ಹತ್ರ ಆಗತ್ತ ಅಂಜನಾದ್ರಿ ಬೆಟ್ಟ.
ಹಾ ಹಂಪಿಯಿಂದ ಹತ್ರ ಆಗತ್ತೆ ಇಪ್ಪತ್ ಕಿಲೋಮೀಟರ್.
ಹೌದಾ ಮತ್ ಕೊಪ್ಪಳ ಡಿಸ್ಟ್ರಿಕ್ ತಾನೇ ಇದು ಬರದು.
ಕೊಪ್ಪಳ ಡಿಸ್ಟ್ರಿಕ್ಟ್.
ಕಪ ಹ
ಪಕ್ಕ ಪಕ್ಕದಲ್ಲೇ ಜಿಲ್ಲೆಗಳು ವಿಜಯನಗರ ಕೊಪ್ಪಳ.
ಹ್ಮ್, ಹ್ಮ್ ಮತ್ತರಿ ಮತ್ತೆ ನಿಮ್ಮೂರ್ ಕಡೆ ಏನೇನ್ ವಿಶೇಷತೆ ಇದೆೇರಿ. ಹಬ್ಬಾ ಯಾ, ಯಾ ಹಬ್ಬ ಆಚರಿಸ್ತೀರ ಪಂಪ
ಪಂಪ ಸರೋವರ ಐತೆ, ಪಂಪ ಸರೋವರ ಐತೆ ಅಲ್ಲಿ. ಪಂಪ ಸರೋವರ ಮತ್ತೆ ವಾಲಿ ಸುಗ್ರೀವದು. ಗುಹೆ ಇತ್ತಲ್ಲಿ ವಾಲಿ ಸುಗ್ರೀವ ಯುದ್ಧ ಮಾಡ್ತಾರಲ್ರಿ ರಾಮಾಯಣ ಕೇಳಿರಿಲ್ಲ.
ಹ್ಮ್, ರಾಮಾಯಣ ಕೇಳಿವಿ ಹೇಳ್ರಿ
ರಾಮಾಯಣದಾಗ ಅಲ್ಲಿ ವಾಲಿ, ಸುಗ್ರೀವ ಯುದ್ಧ ಮಾಡದಾದ ಜಾಗ ಐತೆ. ಮತ್ತೆ ಸನ್ನಾಪುರ್ ಲೇಕ್ ಅಂತ ಇದೆ ಅದು ಫುಲ್ಲು ಮಸ್ತ್ ಸ್ಟೇಟಸ್ ಸನ್ನಪೂರಕ ‌‌ಹ್ಮ್, ‌ಎಂಜಾಯ್ ಮಾಡಕ್ ಚೆನ್ನಾಗಿದೆ ಅದ.
ಹ್ಮ್, ಮತ್ತೆ
ಹಾ, ಅನ್ನಪುರ್ಲ ಕ್ಕ ಇದೆ ಮತ್ತೆ ಹಬ್ಬಗಳ ಅಂದ್ರೆ ಇದು ಜಾಸ್ತಿ ಇದ್ ಮಾಡ್ತಾರ ನೋಡ್ರಿ ನಮ್ಮ್ದ್ರಾಗ ಗಣೇಶ ಹಬ್ಬ ಚಂದ ಮಾಡ್ತಾರಿ. ಗಣೇಶ್ ಹಬ್ಬ ಈ ದಲಾಲ್ ಅಂಗಡಿವರಂದ್ರ ಏ ಇದು ನಮ್ ನಮ ಊರಾಗ ಜಾಸ್ತಿ ಇದೈತ್ ನೋಡ್ರಿ ಶೇಂಗಾ ಮಿಲ್ ಗಳ ಅದಾವ್ರೀ ಗೊತ್ತಾಗತ್ತಲ್ ರೈತರಿಂದ ಬುಡ್ಡಿಗಳು ಕೊಂಡ್ಕೊಂಡು ಬೀಜ ಮಾಡ್ತಾರೆ. ಅವರು ಜಾಸ್ತಿ ಇಲ್ಲ ಇದು ದೀಪ್ ದೀಪಾಳಿ ಮಾಡ್ತಾರೆ ಲಕ್ಷ್ಮೀ ಪೂಜೆ ಪಾಡ್ಯ ಅಂ ಡ್ತಾರೆ. ದೀಪಾವಳಿ ಮತ್ತೆ ದಸರಾ ಮಾಡ್ತಾರೆ ಅದ್ರಾಗ ಗಂಗಾವತಿಯಾಗ್ ಅಂದ್ರೆ ಜಾಸ್ತಿ ಯಾಬ ನಾಗರ ಪಂಚಮಿರಿ
ಹ್ಮ್, ನಾಗರ ಪಂಚಮಿ ಮಾಡರೆನ್ರಿ
ಎಲ್ಲಾರು ಇಂದ ಎಲ್ಲಾ ಹಬ್ಬಗಳು ಮಾಡ್ತಾರಿ ಜೋರ್ ಮಾಡವ್ ಹೇಳ್ತಾ ಇದ್ದೀನಿ. ನಾ ನೀ ಮೊರಮ್ಮ ಒನ್, ಮೊರಮ್ಮ ಒಂದ ಮಾಡ್ತಾರೀ.
ಮೊಹರಂ ದಿವಸ ಏನೇನ್ ಮಾಡ್ತಾರಿ ನಿಮ್ಮೂರ ಸೈಡ್
ಮೊಹರಂ ದಿವ್ಸ ರೀ ನಗ್ ಅದ್ರ ಬಗ್ಗೆ ಅಷ್ಟ ಗೊತ್ತಿಲ್ಲ ನೋಡ್ರಿ ಅದೊಂದು ಎಷ್ಟೇ ಹೆಜ್ಜಿಗಳು ಹಾಕದ ಒಂದು ಅಲ್ಲಿ ಮುಸ್ಲಿಮ್ಸ್ ಇರ್ತಾರೀ ಹಂಗೆ ಮಾಡ್ದಾರ್ ನಾನ್ ಹೋಗಿಲ್ರಿ ಯಾವತ್ತು. ಅವ ಹೆಜ್ಜಿಗೊಳ್ ಒಂದೆ ಗೊತ್ ನೋಡ್ರಿ ಮೊಹರಂ ನೀವ ನೋಡ್ಬೇಕ ಅಂದರೆ ಇದಕ್ ದೇವದುರ್ಗ ಹತ್ರ ಹೋಗಬೇಕ್ ನೋಡ್ರಿ ಮುದಗಲ್
ಚೆನ್ನಾಗಿರುತ್ತೇನ್ರರಿ ತಿಳಿದಿಲ್ರಿ
ಹಾ, ಚೆನ್ನಾಗಿ ಇರ್ತನ್ರಿ ಅದು ಮಧ್ಯದಾಗ ಏನೋ ನದಿ ಐತಂತ್ರಿ ಆಕಡೆ ಈಕಡೆ ಕೋಟೆ ಮ್ಯಾಗ ಏನೋ ಮಾಡ್ತ ನಾನು ನೋಡಿಲ್ಲ.
ಮತ್ ಹೋಗ್ ಬರ್ಬೇಕಲ್ರಿ ಹತ್ರಾಗ ನಮಗೆ ದೇವದರು
ಏಯ್ ಎಲ್ಲಿಹತ್ರ ಆಗತ್ತ ಮೂರ್ ತಾಸ ನ
ಹ್ಮ್, ಆದ್ರೂ ಹತ್ರ ಅಲ್ರಿ ನಾವ್ ಬರ್ಬೇಕಂದ್ರೆ ನಾವ್ ಶಿವಮೊಗ್ಗ ದಿಂದ ಬರ್ಬೇಕಂದ್ರೆ ಒಂದ್ ದಿನ ಬೆಕ್ರಿ. ನೀವ್ ಹತ್ರ ಇದ್ಕೋಂಡ ಹೋಗ್ ಬರಲ್ಲ ಅಂದ್ರ ಏನ್ರೀ ನಿಮ್
ನೆಟ್ವರ್ಕ್ ಇಲ್ಲ ಅನ್ಸತ್ತೆ ಅಲ್ ನೋಡ್ರಿ ನೆಟ್ವರ್ಕ್ ಇರಾಗ ಹತ್ರ ಬರ್ರಿ. ನೆಟ್ವರ್ಕ್ ಇರ ಹತ್ರ ಬರ್ರಿ ನೆಟ್ವರ್ಕ್ ಇಲ್ ನೋಡ್ರಿ
ಏ ಕೇಳ್ಸತ ನೋಡರಿ ಇವಾಗ. ಹಲೋ ಕೇಳಸ್ತೈತಾ